ಹತ್ತು .
ಹೇಗಿದಿಯಾ ಆಕಾಶ್.
ಆರಾಮ ಇದಿವೋ ಅಪ್ಪಾ ನೀನು.
ನಾನ್ ಚೆನ್ನಾಗದ್ದೀನಿ ಟೀ ಆಯ್ತಾ.
ಆಯ್ತು ನಿಂದು.
ನಂದು ಆಯ್ತಪ್ಪಾ.
ಹಾ ಎಲ್ಲಿ ಆಗಿದ್ದ ರೀಸೆಂಟ್ ಆಗಿ.
ನ ಈಗ ಇಲ್ಲೇ. ಇಲ್ಲಿ ಮರಗನಳ್ಳಿಲ್ಲಿ ಇದೀವಿ.
ಹೌದಾ.
ಹಾ.
ಇನ್ನು ಹಂಪಿ ಸೈಡ್ ನೋಡುತಾನೆ.
ಹಂಪಿ ಸೈಡು ಆ ಹೋಗಿದ್ದೆ.
ಓ ಹಂಪಿ ಕಡೆ ಹೋಗಿದ್ದೀರಾ. ನೀವು.
ಹಾ ಹೋಗಿದ್ವಿ.
ಓಹ ಅಲ್ಲಿ ಏನೇನ್ ಇದಾವ ಹೌದು.
ಪೂರ ನೋಡಿಲ್ಲಾ ನಾನು ಸ್ವಲ್ಪ ಸ್ವಲ್ಪ ನೋಡಿದ್ದೇನಿ. ಅದೇ. ಅದು ವಿರೂಪಾಕ್ಷ ಗೋಪುರ ನೋಡಿದ್ದೀನಿ
ಹಾ ಅದು ಹೊರ ಒಳಗಡೆಯಲ್ಲಿ ಸಿಧೋ ಇರುವ ಗೋಪುರ ಉಲ್ಟಾ ಕಾಣುತ್ತದೆಯಂತೆ ನಿಜಾನಾ
ಹಾ ಹೌದು ಒಳಗಡೆ ಅದು ಗೋಪುರಾ ಅದು ಒಳಗಡೆ ನೋಡಿದ್ರೆ... ಆ ಗೋಪುರ ಇದೆ ಅಲ್ಲಾ ಒಳಗಡೆ ಒಂದು ದೇವಸ್ಥಾನ ತ ಇದೆ ಅದ್ರೊಳಗಡೆ ಹೋಗ್ ನೋಡಿದ್ರೆ ಅದು ಉಲ್ಟಾ ಗೋಪುರ ಇರೋದು ಸೀದಾ ಕಾಣುತ್ತೆ
ಹಂಗಾ
ಹಾ
ಅದೇನು ಅದು ಹೌದು ಸೈಂಟಿಸ್ಟ್ ಇರ್ಬೋದಾ ಏನೋ
ಅದ ಏನ್ ಇವರು ಆಗಿನ ಕಾಲದಲ್ಲಿ ಆ ತರಾ ಕೆತ್ತನೆ ಮಾಡಿದ್ರನೂ ಅನಸುತ್ತೆ ನನಗೆ
ಓ ಹೌದಾ ಮತ್ತೇನ್ ನೋಡಿದ್ದೀರಾ ಅಲ್ಲಿ
ಮತ್ತೆ ಇದು ಸಾಸಿವಿಕಾಳು ಗಣೇಶ ನೋಡಿದೀನಿ
ಹಾ ಅದೇ ದೊಡ್ಡ ಗಣಪನಾ
ಹಾ
ಓ ತುಂಬಾ ದೊಡ್ಡದಿದೆನಾ
ಓ ದೊಡ್ಡದು ಇದೆ.
ಓ ಅಂದ್ರೆ ಎಲ್ಲಾ ಕಲ್ಲಿಂದೇನಾ ಏನು
ಕಲ್ಲಿಂದ ಎಲ್ಲಾ ಕಲ್ಲಿಂದ ಮಾಡಿದ್ರ ಎಲ್ಲಾ ಹಾ
ಹಾ ಮತ್ತೇನಿದೆ ಅಲ್ಲಿ
ಮತ್ತ ಇನ್ನೊಂದು ಕಡಲೆ ಕಾಳು ಗಣೇಶ ಒಂದು ನೋಡಿದ್ದೀನಿ
ಹಾ ಅಂದ್ರೆ ಸಾಸವೆ ಕಾಳು ಗಣೇಶಾ, ಕಡ್ಡೆ ಕಾಳು ಅಂದ್ರೆ ಬೇರೆ ಬೇರೆ ನಾ ಎರಡು ಒಂದೇ ನಾ ಈ ಎರೆಡು ಬೇರೆ ಬೇರೆ ನಾ ಓ ಹಂಗಾ ನಾನು ಕಡ್ಲೆ ಕಾಳು ಅಂದ್ರೆ ಡಿಫ್ರೆನ್ಸ್ ಏನು
ಡಿಫ್ರೆಂಟ್ ಅದು ಸಾಸಿವೆ ಕಾಳು ಗಣೇಶಾ ಇದು ಕಡಲೆ ಕಾಳು ಗಣೇಶಾ
ಅಂದ್ರೆ ಡಿಫ್ರೆನ್ಸ್ ಅಂದ್ರೆ ಸಾಸವೆ ಕಾಳು ಗಣೇಶ ಏನು ಚಿಕ್ಕದಿದೆ ನಾ ಕಡಲೆಕಾಳು ಗಣೇಶ ಏನ್ ದೊಡ್ಡದಿದೆ ನಾ
ಇದು ಕಡಲೆ ಕಾಳಗಣೇಶ ಸ್ವಲ್ಪ ಸಣ್ಣದ ಇದೆ ಮೇಡಂ ಅದು ಕಡದೆ ಕಳೆದ ಅದು ಸಾಸವೆ ಕಾಳು ಗಣೇಶ ಇದು ಕಡಲೆ ಕಾಳು ಗಣೇಶನಗಿಂತ ಸ್ವಲ್ಪ ದೊಡ್ಡದು ಇದೆ
ಓ ಆ ಕಾರಣದಿಂದ ನಾ ಅದು ಹೆಸರು ಬಂದಿರೋದು ಹ ಹ ಹ ಮತ್ತೇನ್ ಸ್ಪೆಷಲ್ ಇದೆ ಅಲ್ಲಿ ಹಂಪೆ ಹತ್ರ
ಮತ್ತೇ ಓ ಉಗ್ರ ನರಸಿಂಹ ನೋಡಿದೀನಿ
ಉಗ್ರ ನರಸಿಂಹ
ಹಾ
ಅಂದ್ರೆ ಫಿಲಂಅಲ್ಲಿ ಬರುತ್ತಲ್ವಾ ಅಪ್ಪು ಅವರದು ಪುನೀತ್ ರಾಜಕುಮಾರ್ ಹಾ ದೇವ್ರ ಹ ಓ ಹೋ ಹೋ ಅದೇ ದೊಡ್ಡದಿದೆ ಅದು ಕೂಡ
ಹಾ ದೊಡ್ಡದು ಇದೆ ಎಲ್ಲಾ ಆಗಿನ್ ಕಾಲ್ ಆಗಿನ ಕಾಲದಲ್ಲಿ ಅದ್ರ ಅದು ಆಗಿನ್ ಕಾಲದಲ್ಲಿ ರಾಜರು ಇದ್ರಲ್ಲಿ ಏನು ಇದು ಚಿನ್ನಗಳು ಆಭರಣಗಳು ಬಂಗಾರಗಳು ಇದ್ದಾವೆ ಅಂತಂತಂದು ಎಲ್ಲ ಅವನ್ನ ಇದು ಹೊಡೆದಾಗಿಬಿಟ್ಟಿದ್ದಾರೆ ರಾಜರು ಎಲ್ಲ ಕೈಕಟ್ಟಾಗಿದೆ ಉಗ್ರ ನರಸಿಂಹಂದು
ಹೌದಾ
ಹಾ
ಅಂದ್ರೆ ಆ ದೊಡ್ಡದು ಅದ್ರದ್ದು ಕೂಡ ಕಟ್ ಮಾಡ್ಬ ಬಿಡಿದಾರಾ ಕೈನಾ
ಹಾ ಕೈ ಕಟ್ ಮಾಡಿದಿದ್ದಾರೆ ಅಲ್ಲಿ ಅಲ್ಲಿಂದ ಮಾಡಿದಾರಲ್ಲ
ಓ ಕಲ್ಲಿಂದ ಅದು ಕೂಡ ಕಲ್ಲಿಂದ ಅಂದ್ರೆ ಆ ಹಂಪೆವಷ್ಟು ಹಂಪಿ ವಷ್ಟು ಇರೋದು ಕಲ್ಲಿಂದನೇ ಹಾಗದ್ರೆ ಓ ಚೆನ್ನಾಗಿದೇನಾವ ಹಂಪಿ
ಚೆನ್ನಾಗಿದೆ ನೀವು ಸ್ವಲ್ಪ ಹೇಳಿ ನಮಗೆ ಪೂರಾ ನೋಡಿಲ್ಲ
ಹೇ ನಾ ಒನ್ ಟೈಮ್ ಬಂದಿದ್ದೆ ಅಷ್ಟೇ ನನಿಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ ಇಲ್ಲ ನೀವು ಹಂಪಿ ಅವ್ರ ಅಲ್ವ ನೀವ ಹೇಳ್ಬೇಕು ನಮಗೆ
ಹೌದಾ
ನಾನು ಒನ್ ಟೈಮ್ ಬಂದಿದ್ದೆ ನಾನ್ ಬಂದಾಗ ಕಲ್ಲಿಣ ರಥ ನೋಡಿದ್ದೆ ವಿಜಯ ವಿಠ ಇತರ ಟೆಂಪಲ್
ಹಾ
ಹಾ ಅಲ್ಲೇ ಅಲ್ಲಿ ಮಾತ್ರ ಹೋಗಿದ್ ನಾನು
ಹೌದಾ ಬೇರೆ ಕಡೆ ಎಲ್ಲಿ ಹೋಗಿಲ್ಲ ನೀವು
ಇಲ್ಲ ಇಲ್ಲ ಅಂದ್ರೆ ಹಂಪಿಯಲ್ಲಿ ಇದ್ ಇದೆಯಲ್ಲ ವಿಜಯ್ ವಿಠಲ್ ಟೆಂಪಲ್ ಟೆಂಪಲ್ ಒಳಗಡೆ ಒಳಗಡೆ ಅದು ಕಲ್ಲಿಗೆ ಕಲ್ಲಲ್ಲಿ ಮ್ಯೂಸಿಕ್ ಬರುತ್ತಲ್ವಾ
ಹ ಒಂದು ಕ್ ಒಂದು ಕಂಬದಲ್ಲಿ ಹದಿನೆಂಟು ಕಂಬ
ಹಾ ಅದು ಕೂಡ ಹೌದು ಮತ್ತೆ ಹಂಗೆ ಅಲ್ಲಿ ಮ್ಯೂಸಿಕ್ ಬರುತ್ತಲ್ವಾ ಕಲ್ಲಲ್ಲಿ ಹಾ ಅದ್ ಅದನ್ನ ಟ್ರೈ ಮಾಡಿದ್ದೆ ನಾನು
ಹ ಟ್ರೈ ಮಾಡಿದ್ರ ಅದ್ ಯಾವ್ ತರ ಸೌಂಡ್ ಬರುತ್ತೆ ಒಂದ್ಸಲ ಹ ಹ ಹ ಇದು ಬಾವು ಬಾ ಕೈಯಿಂದ ಬರ್ಸಿದ್ರೆ
ಅಂದ್ರೆ ಹಾಡಿದೆ ಕನ್ರೀ ಅದು ಕೈ ನೋವು ಬರುತ್ತೆ ಗೋತ್ತಾ ಅಂದ್ರೆ ತಬಲಾ ತಬ್ ರೀತಿಫೀಲ್ ಬರುತ್ತೆ ಗೊತ್ತ ಅದು.
ಹೌದಾ
ಹಾ ಆದ್ರೆ ಮತ್ತೆ ಹಂಗೆ ಕಳಿನ ರಥ ಮುಂದೆ ನಾ ಫೋಟ ತಗ್ಕೊಂಡ್ರಿ ನನು ನಮ್ ಫ್ರೆಂಡ್ಸ್ ಎಲ್ಲರು.
ಹ್ಮು ಅದು ಚೆನ್ನಾಗಿದೆ.
ಹಾಗೆ ಮತ್ತೆ ತ್ರ್ರೀ ಡಿ ತ್ರೀ ಡಿ ತ್ರೀ ಡಿ ಮಾಡಲಿಂಗ್ ಇದೆ ಅಲ್ಲ ಅದು ಸಖತ್ತಾಗಿದೆ.
ಯಾವ್ದು?
ತ್ರೀ ಡಿ ತ್ರೀ ಡಿ ಮಾಡಲಿಂಗ್ ಇದೆಲ್ವಾ ಅಲ್ಲೆ.
ತ್ರೀಡಿ
ಹಾ
ಯಾವುದು ತ್ರಿ ಡಿ?
ಅಲ್ಲಿ ಕಲ್ಲಿಂದ ರಥ ಅಲ್ಲಿ ವಿಜಯವಡ ಟೆಂಪಲ್ ಇದೆೆ ಅಲ್ವಾ.
ಹಾ
ಹಾ ಅಲ್ಲಿ ತ್ರಿ ಡಿ ಮಾಡ್ಲಿಂಗ ಇದೆ ನೋಡಿ.
ತ್ರಿ ಡಿ ಮಾಡಲಿಂಗ್ ಮೋಸ್ಟ್ಲಿ ನೋಡಿಲ್ಲ
ಓ ಹೌದಾ ಎ ಅದು ಸಖತ್ತಾಗಿದೆ ಯಾಕ ಗೊತ್ತಾ ಅದರಲ್ಲಿ ತ್ರೀ ಡಿ ಮಾಡಲಿಂಗ್ ಅಲ್ಲಿ.
ಹಾ
ಒಂದು ಮಂಕಿದ್ ಇದೆ. ಮತ್ತೆ ಕಪ್ಪೆದಿದೆ ಮತ್ತೆ ತಾಯಿ
ಹೌದೌ ನೋಡೀನಿ ನೋಡಿದ್ದೀನಿ.
ಹಾ ಅದು ಸಖತ್ತಾಗಿದೆ ನಮ್ಗ ನಮ್ ಗಾಡು ನಮ್ ಗೈಡ್ ಇದ್ರು ಅದು ಸಕ್ಕತ್ತಾಗಿ ಎಸ್ಪ್ಲೇನ್ ಮಾಡಿದ್ರೆ ಗೊತ್ತಾ?
ಹ ಒಂದು ಕಲ್ಲಲ್ಲಿ ಒಂದು ಹಾ ಒಂದು ಕಲ್ಲಲ್ಲಿ ಕಪ್ಪೆ ಇನ್ನೊಂದು.
ಆ ಮಂಕಿ ತಾಯಿ ಮಗು ತಾಯಿ ಮಗು ಮತ್ತೆ. ಆಂಜನೇಯ ಸ್ವಾಮಿ.
ಹಾ
ಅದು ನಮ್ ಗೈಡು ಚೆನ್ನಾಗಿ ಕೈ ಇಟ್ಟು ಅದು ಸೇಮ್ ಆಕ್ಚುಲ್ ಸೈಜ್ ಕೂಡ ಬರ್ತಿದೆ ಗೊತ್ತಾ.
ಹಾ
ಹ ಅದು ನೋಡಿ ಖುಷಿ ಆಯ್ತ ನನ್ಗೆ.
ಹಾ ಚೆನ್ನಾಗಿದೆ.
ಹಾ ಹಂಗೆ ಪಕ್ಕಕ್ಕೆ ಇದು ಕೂಡ ಇದೆ. ತುಂಗಾಭದ್ರಿ ನದಿ ನದಿ ಹತ್ರ ಕೂಡ ಹೋಗಿದ್ವಿ.
ಹಾ
ಹಾ ತೆಪ್ಪದಲ್ಲಿ ಹೋಗೋಣ ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇಲ್ಲ.
ಹೌದೌದಾ
ಹಾ ನಾವು ನೆಕ್ಸ್ಟ್ ಟೈಮ್ ಬರ್ತೀವಿ ನೀವು ಕರ್ಕೊಂಡ್ ಹೋಗ್ಬೇಕು ಗೊತ್ತಾ.
ಸರಿ ಸರಿ ಹೋಗೋಣ.
ಪಕ್ಕ ಅಲ್ವಾ.
ಹಾ ಪಕ್ಕ ಮತ್ತೆ ಆನೆ ಸಾಲು ಒಂಟೆ ಸಾಲು ನೋಡಿದರಾ?
ಇಲ್ಲ ಆ ಕಡೆ ಹೋಗ್ಲಿಲ್ಲ ನಾವು ನನ್ ಫ್ರೆಂಡ್ಸು ಎಲ್ಲಾ ಗಾಬರಿಲ್ಲಿ. ಅರ್ಜೆಂಟ್ ಅರ್ಜೆಂಟ್ ಮಾಡಿಬಿಟ್ಟು ಬೇಗ ಬಂದ್ಬಿಟ್ವಿ. ಹಾ ಅಲ್ಲಿಂದ ಹೌದಾ.
ಹ್ಮ್
ನೀವ ಈಸಲ ತೋರಿಸಬೇಕು ನಾವ್ ಬರ್ತೀನಿ ನೀವೆಲ್ಲಾ ತೋರಿಸಬೇಕು ಹಂಪಿನ ಆಯ್ತಾ.
ಆಯ್ತು ಆಯ್ತು ಒಂದ್ ದಿನದಲ್ಲಿ ಸಾಲದಿಲ್ಲ ಅದು ನೋಡಕ್ಕೆ ಹಂಪಿನ.
ಓಹೋ ಅಷ್ಟುಪಟ್ಟು ದೊಡ್ದುದು ಇದೇನಾ.
ಹಾ ಅದು ನೋಡಕ್ಕೆ ಹಂಪಿಂದು ನೋಡಕ್ಕೆ.
ಹಾ
ಏನಿಲ್ಲ ಅಂದ್ರು ಒಂದ್ ಎರಡು ಮೂರ್ ದಿನ ಅಂತು ಬೇಕು.
ಓ ಅಷ್ಟುಪಟ್ಟು ದೊಡ್ಡದು ಇದೇನಾ.
ಹಾ
ಅ ಹಾಗಿದ್ರೆ ನಾವೊಂದು ಕಾರ್ ತಕೊಂಡೆ ಬರಬೇಕು. ಟ್ಯಾಕ್ಸಿ ಟ್ಯಾಕ್ಸಿ ಬಾಡಿಗೆ ಮಾಡ್ಕೊಂಡು ಹೋಗಬೇಕು ಹಾ.
ನೆಡ್ಕೊಂಡು ಅಡ್ಡಾಡಿದ್ರೆ ಆಗದಿಲ್ಲ.
ಹೌದ ಹೌದೌದು ನಿಜ ಅದು ಎಲ್ಲಾ ಒಂದ ಹತ್ರ ಇದೇನಾ ಏನು ಬೇರೆ ಬೇರೆ ಕಡೆ ಇದೇನಾ.
ಹಾ ಬೇರೆ ಬೇರೆ ಕಡೆ ಅಲ್ಲೇ ಒಂದೊಂದ್ ಕಿಲೋ ಎರಡೆರಡು ಮೂರ್ ಮೂರು ಕಿಲೋಮೀಟರ್ ಸ್ವಲ್ಪ ಲಾಂಗ್ ಲಾಂಗ್ ಇದ್ದಾವೆ. ಪ್ಲೇಸಸ್.
ಓ ಹೌದಾ. ನಾವು ಹಂಪಿಗೆ ಹೋಗಿದ್ವಲ್ವಾ.
ಹಾ
ಅಲ್ಲೇ ಕಲ್ಲಿನ ರುತ್ತ ಹತ್ರ. ಆಮೇಲೆ ಅಲ್ಲಿ ಸೈಡ್ಗೆ ಅಂಜನಾದ್ರಿ ಬೆಟ್ಟ ಕಾಣುತ್ತೆ. ನೋಡಿದೀರಾ ಹಾ ಅದು ಸಖತ್ತಾಗಿದೆ ಅಲ್ಲಿ ಹೋಗ್ಬೇಕು ಅನ್ಕೊಂಡಿದ್ವಿ ನಾವು. ಅಲ್ಲಿಗ್ ಹೋಗಕ್ ಆಗ್ಲಿಲ್ಲ ಗೊತ್ತಾ.
ಅಲ್ಲಿ ಹೋಗ್ಬೇಕಂತ ಅನ್ಕೊಂಡ್ದೀನಿ ನಾನ್ ಕೂಡ ಚೆನ್ನಾಗಿದೆ ಅಂತೆ ಅದು. ಬಾ ಅಂಜನಾನಾದ್ರಿ ಬೆಟ್ಟ ಹಾ.
ಹಾ ಅಲ್ಲಿ ಕೂಡ ಹೋಗೋಣ ನೆಕ್ಸ್ಟ್ ಟೈಮ್ ಆಯ್ತಾ ಹಾ. ಅಲ್ಲಿ ಕೂಡ ಹೋಗಿ ಅಲ್ಲಿ ನೋಡ್ಕೊಂಡ್ ಬರೋಣ.
ಹ್ಮ ನಾನು ಒಂದು ಸಲ ಹೋಗಿಲ್ಲ ಆಕಾಶ್ ಅಲ್ಲಿಗೆ.
ಓ ಹೌದಾ. ನಾನ್ ಪ್ಲಾನ್ ಹಾಕಿದೀವಿ ನನ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು.
ಹಾ
ಹಾ ನೀವ ಬರ್ತೀಲ್ವಾ.
ಹಾ ಬರ್ತೀನಿ ತಗೋ ಫ್ರೆಂಡ್ಸ್ ಜೊತೆ ಹೋಗೋಣ!. ಎಂಜಾಯ್ ಮಾಡ್ಕೊಂಡು ಎಲ್ಲಾ ನೋಡ್ಕೊಂಡು.
ಹಾ ಹಾ...
ಎಂಜಾಯ್ ಮಾಡ್ಕೊಂಡ್ ಬರೋಣ ನೋಡ್ಕೊಂಡ್ ಎಲ್ಲಾ..
ಓಕೆ ಹಾಗಿದ್ರೆ ಹೋಗಕ್ ರೆಡಿ ಇದೀಯ ಅಂತ ಅರ್ಥ ಆಯ್ತು.
ಹಾ ಹಾ...
ಹಾ ಹಾ ಮತ್ತೇನಿದೆ ಮತ್ತೆ ಹಂಪಿಯಲ್ಲಿ.
ಮತ್ತೆ ಕಮಲಾ ಮಹಲ್ ನೋಡಿದಿರಾ.
ಇಲ್ಲ ಇಲ್ಲ ಆ ಕಡೆ ಎಲ್ಲಾ ಬಂದಿಲ್ಲ..
ಅದು ಕೂಡ ಚೆನ್ನಾಗಿದೆ ಆನೆ ಸಾಲು ಒಂಟೆ ಆನೆ ಸಾಲು ಒಂಟೆ ಸಾಲು ಇದೆಯಲ್ಲ.
ಹಾ.
ಹಾ ಅಲ್ಲೇ ಇದೆ ಅದು.
ನಾನು ಆ ಕಡೆ ಹೋಗಿಲ್ಲ ಅಂದ್ರೆ ಜಸ್ಟು ಇಲ್ಲೇ ಹೋಗಿದ್ದು ಯಾಕ್ ಗೊತ್ತಾ. ನಮ್ ಗೈಡು ಸೀದಾ ನನ್ ಫ್ರೆಂಡ್ಸ್ ಕೂಡ ಅರ್ಜೆಂಟ್ ಮಾಡ್ಬಿಟ್ರು ಸೊ ಅದಕ್ಕೇಗೆ. ಹಂಪಿನ ಚೆನ್ನಾಗ್ ನೋಡಕ್ ಆಗಲಿಲ್ಲ ನಮ್ ಕೈಲಿ ಹಾ ಅಲ್ಲೇನ ಹಂಪಿವೂ ಹಂಪಿವೂ ಉತ್ಸವ ಮಾಡ್ತಾರ ಅಂತಲ್ಲ ಅದು ಯಾವಾಗ ಮಾಡ್ತಾರೆ ಹೌದು?
ಅದು ವರ್ಷದಲ್ಲಿ...... ಹಾ ವರ್ಷ ವರ್ಷ ಬರುತ್ತೆ ಆಕಾಶ್ ಅದು ಹಂಪಿ ಉತ್ಸವ ಬಂದ್ರೆ ಮಾತ್ರ ಫುಲ್ಲು ಇದು. ಏನೋ ಆ ಇದು ಇದು ಫುಲ್ ಫಂಕ್ಷನ್ಸ್ ಫಂಕ್ಷನ್ಸ್ ಇರ್ತಾವೆ. ಹ್ಮ ಹ್ಮ ಫುಲ್ಲು ಜನಾ ಬರ್ತಾರೆ. ಫುಲ್ಲು ರಶ್ ಅಂದ್ರೆ ರಶ್ ಹಂಪಿ ಉತ್ಸವ. ಹಾ! ಸೆಲೆಬ್ರಿಟಿ ಬರ್ತಾರೆ ಆಕಾಶ್.
ಯಾರ್ ಯಾರ್ ಬರ್ತಾರೆ ನೀವು ಯಾರನ್ನು ನೋಡಿದಿಯ.
ನಾನು ಯಾರು ದರ್ಶನ್ ನೋಡಿದೀನಿ!
ಓಹೋ! ದರ್ಶನ್.
ಹಾ....
ದರ್ಶನ್ ನೋಡಿದೀಯಾ ನೀನು?
ಹಾ ದರ್ಶನ್ ಬಂದಿದ್ರು.
ಸುಳ್ ಹೇಳಬೇಡ ನೀನು ನಿಜಾ ಹೇಳು.
ನಿಜ ಎರಡ್ ಎರಡ್ ಮೂರ್ ವ ತ್ತು ತಿಂದ್ರು ಬಂದಿದ್ರುಪ್ಪ ದರ್ಶನ್! ದರ್ಶನ್ ಬಂದಿದ್ರು.
ಹಾ..
ಬಂದಿದ್ದರು ಅವರು ಅದೇ ಕಾಟೇರ ಸಿನಿಮಾಂದು ಯಾವ ತರ ಮಾಡಿದ್ರು ಯಾವ ತರ ಇಲ್ಲ. ಆ ಪಿಚ್ಚರ್ ನಾ ಯಾರೋ ಒಬ್ಬ ಹಳ್ಳಿ. ಹಳ್ಳಿ ಐದ ಪಿಚ್ಚರನ ಕಥೆನಾ ಬರ್ದಿದ್ದಾರೆ ಆ ಕಾಟೇರ ಪಿಚ್ಚರಾನ.
ಹಾ....
ಈ ತರ ಮಾಡ್ಬೇಕು ಈ ತರ ಇಲ್ಲ ಅಂತಂತಂದು.
ಹೋ!
ಹು ಆ ಆ ಒಬ್ಬ ಅಕ್ಕಕ್ಕ ಅಕ್ಕ ಇದ್ದು ಹಳ್ಳಿಯಲ್ಲಿ ಒಬ್ಬ. ಆವಣ್ಣ ಇದು ಆದು ಪಿಕ್ಚರ್ ನ ಕಥೆ ಹೇಳ್ತಾರೆ ಬರ್ದಿದ್ದಾರೆ.
ಓ ಹೌದಾ.
ಹಾ. ಆದೀ ಆ ಅತ್ತ ಅವರು ಅವರು ಕಥೆ ಹೇಳಿದ್ರಲ್ಲ ಅದೇ ತರ ಇವ್ರು ಪಿಕ್ಚರ್ ಮಾಡಿದ್ದಾರೆ.
ಹಾ...
ಆಕಾಶ್ ಆಮೇಲೆ ಪೋನ್ ಮಾಡ್ತಿನಿ ತಗೊಳ್ಳಿ ನಾವು.
ಹೌದಾ ಓಕೆ ಕಣೋ ಬಾಯ್.
ಕೊಂಕಣ ಆಕಾಶ್.